ಹಾ ರಂಗ್ಯಾ ಏನಂದ ಸೂರ್ಯ.
ಏನಂದಿಲ್ಲೇಪ್ಪ ಅವ ಅಷ್ಟ ಅಂದ.
ಏನಂತ
ಅದ ಲೆ ಪಾ ಮುಂದ್ ಹೋದ್ರು ಮಾತಾಡ್ಸ್ಲಿಲ್ಲತ್ಲ ಹರಿಯಾನಂದ
ಹಾ
ಅ ಅವ ಏ ಮುಂದ್ ಮ್ಯಾಗ ಬಿದ್ದ್ ಮಾತಾಡ್ಸಿಲ್ಲ ಮಾತಾಡ್ಸನ್ಲಿಲೆ ಪಾ ಅಂದ.
ಅವು ಮಾತಾಡ್ಸಲಿಲ್ಲ ಅಂದ. ಹಲೋ
ಹ
ನಿಂದೇನ್ಲೇ ನೆಟ್ವರ್ಕ ಇಲ್ಲ.
ಏ ನಟ ಪುಲ್ ಇದೆಲೆ ನಂದ.
ಮತ್ತ್ ಹಾಂಗ್ಯಕ ಅವಾಜ್ ಎಲ್ಲ ಒಂದ ತರ ಅಕ್ಕೆತ್ಲಾ ನಿಂದ.
ಹಾ ಈ ಮಾತಾಡ ಮಾತಾಡ ಹಾ ಈಗ ಮಾತಾಡನ್ನಿ ಹಾ ಮತ್ತೇನಂದ.
ಇಷ್ಟ ಅಂದ ಮತ್ತೇನ ಇಲ್ ಎಲ್ಲಿ ಬಿಟ್ಟ ಬಂದ್ರಿ ಕೇಳಿದ ಇಲ್ಲಿ ಸುಭಾಸ ನಗರ ಅಂದೆ. ಆದತನ್
ಹ್ಮ್ ಹ್ಮ್ ಹ್ಮ
ಮತ್ತ
ನಾನ್ ನೀನೇ ಹೇಳ್ಬೇಕುಣ ನೀನೇ ಹೇಳ್ಬೇಕು
ಏನು ಹ್ಮ
ಹಾ
ಏನ್ ಮಾಡುದು ತರ್ನೇ ಹಚ್ಚಿದಪ್ಪಾ
ಹಾ ್ಮ ಸೂರ್ಯಾಗ ಹಚ್ಚಿನ ಸೂರ್ಯಾರ್ ಮನ ಬಡವಾಳಗ ಇರತ್
ಏನಂತ
ಸೂರ ಯಾರ ಮನೆಯ ಪುಟಬಲ್ಗೆರದು
ಎಲ್ಲಿಗೆ
ತರ್ನಾರ ಮುನಿಗೆ
ಯಾವಾಗ ಇಚ್ಚಿದ್ದೀನಿ
ಈಗ ಆಗಲ ಹಚ್ಚಿದ್ನಿ ನೀ ಹಚ್ಚೋಕಿತ್ತ ಮೊದಲ ಅವಂಗ ಹಚ್ಚಿದ್ನಿ
ಹ್ಮ್
ಹ್ಮ್ ಪಾಪ ಒಬ್ಬ ಒಬ್್ಬಾ ನ್ನ
ಹ್ಮ್ ಒಬ್ಬ ಬೈಕ್ ಇಲ್ಲ ಅದ್ರ ಕಡೆ
ಹಾ
ಹ್ಮ್ ಹ್ಮ್
ಹಾ ರಪ್ಪಾಜಿ ತೋೊಂಡಗೆರು ಸ
ಹ್ಮ್
ಹ
ಮತ್ತ ಏನ್ ಮಾಡುದ್ ಭೈ
ಹುಗಳ ಪಜ್ಜಾ ಹೆಚ್ಚು ನೀ ಎತ್ತ ಇಲ್ಲಪ್ಪ ಅದೊಂದು ಜೀೂರ ಆಿ ಬಿಡ್ಿತ ಮ ಮಾತ
ಹ ಹ ಪಜಾ ಪಜಾ ಪಜ ಪಹಲಾ ನೋರ್ಮಲ್ ಕಾಲಜ ಚಂತಿದೆ
ಪಜ್ಜಿಯಾಗ ನಾರ್ಮಲ್ ಕಾಲ್ ಮಾಡಿ ಒಂದು್ ಹತ್ತು ನಿಮಿಷದ ಒಂದು ಕಾಲ್ ಮಾತಾಡಿನಿ
ಜವಾಾಗ ಹಚ್ಚಿ ದಿಲ್ಲ ಅವಗೆ ಮಾತಾಡಿ ಅವ ಜುಡಿಗ
ಒಂದ ಕಾಲ್ ಮಾತಾನ್ಯ ನೀ ನಂದು ಬಾಳ ಹೆಚ್ಚಿನ ನೆಟ್ವರ್ಕ್ ಆದಲ್ಲ ಕಟ್ ಮಾಡಿಬಿಟ್ಟು
ಹ್ಮ ನಾ ಅಚ್ಚಿನ್ಲ್ಲಿ ಯತ್ ಲಿಲ್ಲ ನಾರ್ಮಲ್ ಕಾಲ
ನಿನ್ನೊಂದ್ ಜೀರೋ ಆಯತು ಅದೊಂದ್ ಜೀರೋ ಆಯತು ಒಂದ ಮಿನಿಮಮ್ ಒಂದ್ ಇಲ್ ಅಂದ್ರು ಒಂದ ಬಾಳ್ ಜೋರಲಿ ಇಪ್ಪ ನಾನ
ನಂದ ದಿನ ಒಂದ ಆಗಿಲ್ ಬಿಡು ಒಂದ ಆಗೈತೆ
ಹ್ಮ್
ಇದೊಂದು ಇದೊಂದು ಕಂಪ್ಲೀಟ್ ಆತಂದ್ರ ಮತ್ ಮುಗ ಈ ಟೆನ್ ಮುಗಿತಾವ ಮತ್
ಹ್ಮ್ ನೀ ತನಾಗ ಗಾ ಚ ಬಕ ತರ್ರಣೆಯ ಗಾಚ ನೀ
ಹ್ಮ ಕರ್ನಾಗ ಹಚ್ಚದ ಈಗ ಮನ್ಯಾಗ ಯಾರು ಇಲ್ಲಿಲ್ಲ ತರ್ನಯಾಗ ಆತುದು
ತಂದ ಗತ ನ
ಹ್ಮ್ ಆಗೇತ್ಲಾ ಮತ್ ಒಂದ ಒಂದ್ ಕಾಲ್ ಮಾತಾಡನ್್ಲ ಒನ್ ಜೋಡಿನ
ಹ್ಮ್
ಹ್ಮ್ ಒಂದ ಮಾತಾಡನ ಒಂದ ಕಾಲ್
ಹೌದಣ
ಹ್ಮ್
ಅವು ನಂಗಗೆ ನೇಶ್ ಹೇಳತ್ತ ಅ ಸಿಕ್ಸ್ ಹಂಡ್ರೆಡ್ದು ಸಿಕ್ಸ್ ಹಂಡ್ರೆಡ್ ಮ್ಯಾಗ ಎಷ್ಟ ಆಗ ಅವ ನೋಡು
ಅಷ್ಟು ಆ್ಯಗಾವ ಭಾಯಿ ನನ್ನು
ಎಷ್ಟ ಆಗ್ಯಾವ ನೋಡು
ಒಂಬತ್ತು ಎಂಟು ಎಂಟ ಎಂಟ
ಎಂಟಾ
ಹ್ಮ್ ಎಂಟ ಆಗ್ಯಾವ ಅದ್ರೊಳಗ್ ಒಂದ್ ವೇಸ್ಟ್ ಆಗೈತಿ
ಹಂಗಾರ ಏಳನ
ನೀ ಇಲ್ಲೇ ಒಂಬತ್ ಕಾಲ್ ಮುಗಿಸಿನಾ ಒಟ್ಟ
ಹಾ
ಒಂಬತ್ತೊಳಗ್ ಒಂದ್ ವೆಸ್ಟ್ ಆಗೈತಿ
ಹಾ
ಎಂಟ್ ಎಂಟ್ ಸಿಕ್ಸ್ ಹಂಡ್ರೆಡ್ ಮ್ಯಾಗ ಅದಾವ
ಹ್ಮ ಹಂಗಾರ ಹ ಈ ಸತಿ ಆಡಾರ್ ತಗೋ
ಈಗ ಟೈನ್ ಮುಗಿದ ಮ್ಯಾಗ ಹತ್ ಮುಗಿದ ಮ್ಯಾಗ ಬರ್ತಾವಳ
ಪ್ರೊಸೆಸಿಂಗ್ ಎಟ್ ಮುಗದಾವ ಎಟ್ ಮುಗುದಾವ್ ನೋಡು
ಟಾಕ ಫೋನ್ ನಂಬರ್
ಹಾ
ಹಲೋ ಅವ ಅಷ್ಟು ಪ್ರೊಸೆಸಿಂಗ್ ಇವ ಅದಾವ
ಕ್ಯಾಷ್ ಆ ಪ್ರೊಸೆಸಿಂಗ್ ಮಾತ್
ಈಗ ಹ್ಯೊಳಿ ಹಾಕೆ ಇಲ್ಲ ಲ್ಲೆ ಪ್ರೊಸೆಸಿಂಗ್ ಏನ ಇಲ್ಲ ಇಲ್ಲ
ಹೂ ಹೂ
ಹ್ಮ್ ಇದೊಂದ ಮುಗಿತಾ ಅಂದ್ರೆ ಪ್ರೊಸೆಸಿಂಗ ನಾವ ಒಂದ್ ಹಚ್ಚಿನ ತಿಳಿ ಹತ್ತು ಮುಗ್ದ ಅಂದ್ರೆ ಅವಾಗ ಪ್ರೊಸೆಸಿಂಗ್ ಆಗ್ತದ
ಹ್ಮ್ ಹಂಗ ಹಾಕುದಲ ಅವ್ರ
ಹ್ಮ್
ಹ್ಮ್ ಹೆಂಗ ಆಕ್ತಾರ ದೀಪ ದೊಡ್ಡ ಕಂತ್ರಾಟ್ ಈ ಸತಿ ಹಾಕಿ ಕೊಡತಾರ ತೋ ನಿಂಗ ಒಂದ್ ಏಳರ ಕೊತಾರೆ ಹ್ಮ್ ಮೊದಲು ಮಾನ್ಯೆ ಎಷ್ಟು
ಎಂಬತ್ತ ನಾಕ್
ಈ ಸತಿ ಒಂದ್ ಐದನೂರ್ ಮ್ಯಾಗ ಕೊಡ್ತಾರ ಐದರ್ನೂರ್
ಹ್ಮ್
ಪಕ್ಷಾ
ನೀವ ರೊಕ್ಕ ಕೇಳಿದನೆಲ್ಲಂಗ ಯಾರ್ಗಾರ್ ಕೇಳ್ದೇನ
ಹೋಗು ಮಾರಾಯಾ ಮರ್ತಬಿಟ್ಟಣ ಕೇಳ್ತನ ತಡಿ
ಇದಾದ್ ಮ್ಯಾಲ ಕೇಳು
ಹ್ಮ
ನೀ ಬಾಳ್ ಬ್ಯಾಡ್ಲಿಪ್ಪ ಯ ಮಾಡ ಸಾವಿರ್ ಕೇಳಷ್ಟ
ಹಾ ಆ ಆಯ್ತುು
ಮತ್ತ
ನ ಚೀಟಲ್
ಹಳ ಭೈ ಸೋಮಾರ
ಹಾ ಪ್ರಿನ್ಸಿ ಹೌದನ ಬರ್ಲ ಬರ್ಲಿ ಏನ ಆಕತ ನೊಡ
ಬರ್ಲಳ ಅವರು ಏನ್ ಮಾಡೋರು ಏನು ಒಂದ್ ವಾರ
ಹ್ಮ
ನೀ ಅರವ ಹಲ್ಸೇಲ್
ಇಲ್ಲ
ಮತ್ತೆ ಯಾವಾಗ ಹೊಲ್ಸಾಮ
ಹ್ಮ ಹಾಕೆಲ್ಲ ಒಳ್ಳೆ ಒಳ್ಳಕ
ಮತ್ತೆ ಹಾಗ ಹೋಗಿಲ್ಲ
ಹ ತಂಡ ಎಪ್ಪ ನೂನು
ಎಲ್ಲಿ ಹಕಾಮ
ಹಾ ಹಾಕಲಿಪ
ಲೋಕಾಪುರದ ಹಾಕ್ಬಿಡ್ಲೇ ಲೋಕಾಪುರದಾಗ ಹಾಕ್ಬಿಡ ಹ್ಮ್ ಫ್ರೆಂಡ್ಸ್ ಕಡೆಾರ ಎಲ್ಲಾರ ಪ್ರ್ರೆಂಡಸ್ ಪ್ರ್ರೆಂಡಸ್ ಅರುಣ ಅಂತದಾವ ಚಛಲೋ ಅದಾವ
ಇ ್ರ್ಯಾಂಡ್ಸ್ ಸರಿ ಇಲ್ಲ ಬಿಲಪ್ಪಾ ನ ಹಂಗಿ ಪ್ಯಾಂಟ್ ಹೊಳಸಿದನಿಪ್ಪಾ ಒ್ ಕಡೆ
ಏ ನಮ್ಮ ಎಲ್ಲಾ ಚಛಲೋ ಅಲ್ಲ್ಲ ನ್ಲಿಪ ಇಲ್ಲಿ ಅರುಣ ಅಂತ ಇಲ್ಲ ಅರುಣ ಕಡೆ ಹಲ ಸರ್ ಅರಋಣ ಅರುಋಣ ಇಲ್ಲಾರುಣ
ಹೌದನ್ನಾ
ಹ್ಮ್ ನೀ ಯಾವಾಗ ಹೋದ್ ಮನಗೆ
ನಾ ಆಗಲೆ ಬಂದನೆ
ಅಲ್ಲೇ ಇದ್ದೇನಾ
ಹ್ಮ
ಏನ್ ಮಾಡಿದ್ಲಿ ಅಲ್ಲೇ ಅಷ್ಟತ್ರರ
ಆಗ ಬಂದಿದನ್ಯ
ಹ್ಮ್
ಊರಾಗ ಬಂದ್ ಅಲ್ಲೇ ಕೂತಿದ ಮ ನಮ್
ನಿಮ್ ಉಊರಾನ ಅವರುನು ಅವ್ರ
ಯಾರಾ
ಅ ಮನಗಳುಳ ನಿ ಮನ ನ ಸವಂತ
ಶಾಂತ ಅಂದ್ರ ಹಂಗ ಹಂಗ ರರಿಲೇಷನ್
ಹ್ಮ್
ಹ್ಮ್ ಆ ನ ಶಂಕರುೋನಾಾನಮ್ಮನ
ಹ್ಮ್ ಮತ್ತ ಅವನ್ ಬುಲೆಟ್ ಐತೆ ಅಂತಸ್ಕೊಬಕ್ಲ
ಅದು ಏನ ಆಗತತ್ ಲಪ ವಯರ್ ಏನ ಇದಗತತ್ನಂತಾರ ಕವತ ನವುನು ಮ ಕೇಳಲ್ಲ ನವುನು
ಹ್ಮ್
ಕೊಟ್ಟಾ ಕೊಟ್ಟ ಇಲ್ಲಿಕ್ಕ ನಾ ಬರ ಬರದ ಬೇಡ
ಹ್ಮ್ ನೋಡಣ ಏನ ಆಗತ್
ಹ್ಮ್ ನೀನು ಸಜ ಕತ್ ಬಿಡಪ ಮನ
ನಾಯನ್ ಸಜಜಗ ಸಜಾ ತಂದ ತಾನೆ ಇಲ್ಲಿ ಪ ಇಲ್ಲಕ್ಕಿಲ್ಲ ಇಲ್ಲ
ಏಕ
ಹ ಏನ್ ಮುಡಿದಲ್ಲಪ್ಪ ತಂದರ
ಹಾ
ಹ್ಮ್
ತರಚ ತೋಣಿಯ ಅಂಗತ್ತ
ಏಳ ಬಿ ತರಾ ಇಲ್ಲ ಅಂಜು ಬರಿನಿ
ಹಾ
ಸುರಾನ್ಚ ಇರ್ತಕ್ಕ ಒದಚಿ ಕೊಡತಲ್ಲೆ
ಸೂರ್ಯಚ ತ ವಿಂತೆ
ಚೂಡು ಅದ್ನ ಎಲೆಕ್ಟ್ರಿಕ್ ನ
ಎಜೆಸ್ಟ್ ಎಡ್ಜಸ್ಟ್ ಮಾಡು
ಅದಕ್ಕ ಎಕ್ಸಾಸ್ಟ್ ಹಾಕಿ ಡೂರ ಅನ್ಸಿ ಬಿಡೋದು ವಟ್ಟ
ಹ್ಮ್ ಹ್ಮ
ಹ್ಮ
ಬ ಮತ್ತ ಹೊಳ್ಳಿ ನಿನ್ ಬಿೀ ಇನ್ನ ಮೂರ ಊರ್ದೆ ಇವ ವೆಸ್ಟ್ ಆತ
ಹ್ಮ್ ಇದೊಂದ
ಹ ಇದೊಂದು ವೇಸ್ಟ್ ಒಂದ ಇದೊಂದು ಎಡ ಎಡು ಮುಗುತ್
ಮೂರಿನ ಆಡೋದು ವ ಹ್ಮ್ ನಾ ಈಗ ನೆಕ್ಸ್ಟ್ ನಾ ಹಸ್ತೇನೆ ನಾ ಈಗ ನೆಕ್ಸ್ಟ್ ನಾ ಹಸ್ತೇನೆ ಹತತ್ತ ಲೋನ್
ಹಾ
ಹ್ಮ್ ಏಂದ್ರ ಮಾಡುದಲಿ ನೋಡ್ಸ ಅದ್ರಂದ ಏನ ಬರೇನು
ಹೊಲೆ ನಾ ತ್ತಿಸಿಕೊರ ಹೊಕ್ಕೇನಪ್ಪಾ ನವನ್ ನೆನಪಾಲಿಲ್ಲಿ ನಂಗೂ ಅದ ನೋಡ್ಸ ಹಾ
ಹಲೋ
ಹಾ
ಬಾಳ ಐತಲೇ ಅದ
ಗಾ
ಹ್ಮ್
ನಾವತ್ತು ಸೋಮರೋಕನ್ ಲೇಪ
ಹ್ಮ್
ಹೋಳ್ಳಿ ನೆನಪಾಲಿಲ್ಲ ನಂಗ ಅದ
ಇದೆಲ್ಲ ಲಾಸ್ಟ್ ಅಗಾಳಿ ಕೊಟ್ಟಿ ಅದ ನಂಬರ್ ನಿಂದ ಈಗ ಹಚ್ಚುತ್ತೇನೆ ಹೋಳ್ಳಿ
ಹೂ ಹೂ ಹೂ
ಅದಕ್ಕ ಹಸ್ತನ ನೋಡು
ಹಾ
ಹ್ಮ್
ಹ್ಮ್ ಹ್ಮ್ ಚಾ
ಚಾ ಏನ್ ಕುಡಿ ಚಾ ಇಲ್ಲಿಗ ಚಾ ಕುಡಿಯಂಗಿಲ್ಲ
ಎದಕ್ಕ
ಚಾ ಈಗ ಎಲ್ ಕುಡಿತಿ ಮುಂಜಾಲೆಗ
ಹ್ಮ
ಹ್ಮ್ ಮತ್ತೆ ಊಟನ ಮಾಡುದು ಬೈ
ಆಯ್ತಾಳ ಬೈ ಈಗ ಎಲ್ಲಿ ಅ ಆದ್ರೂ ಆಪ್ ಅದ ಇರು ನಾ ಈಗ ಹಚ್ಚೆ ಬಿಡ್ತೇನೆ ಕಾಲ್ ಬ್ಯಾಕ್ ಮಾಡೇ ಬಿಡತನ
ಹಾ ವಾಯ ಮಾಡೇ ಬಿಡು ಹಲೋ ವಾಯ ಮಾಡೇ ಬಿಡು ತಡಿ ಸ್ವಲ್ಪ ತಡಿ
ಅದಕ್ಕ